ಹಲೋ
ಹಲೋ
ಹೂ ಏನ್ ಮಾಡ್ತಿದ್ದೀರಾ
ಏನೆಲ್ಲಾ ಕೂತಿದ್ದೀವಿ ನೀವು
ಹೂ ಮ ಊಟಾ ಊಟಾಯ್ತಾ ಹೂ ಆಯ್ತು ಹೂ ನನ್ ಪ್ರೊಫೈಲ್ ಚೆಕ್ ಮಾಡಿದ್ರಾ
ಹಾ ಚೆಕ್ ಮಾಡ್ದವ ಕಾವ್ಯ ಎನ್ ತಿಮ್ಮಾಪುರ್ ಹಲೋ
ಹಾ ಅದೇ ಅದೇ ನನ್ನದುಕೆ ಓಕೆ ಇವಾಗ ನೀವು ಇವಾಗ ಒನ್ ಶಾಪ್ ಇಟ್ಟಿದ್ದೀರಾ ಅಲ್ವಾ ಡೆಕೋರೇಷನ್ದು ಸೊ ನಾವ್ ಅದ್ರ ಬಗ್ಗೆನೆ ಆ ಟಾಪಿಕ್ ತಕೊಂಡೆ ಮಾತಾಡೋಣ ಆಯ್ತಾ
ಓಕೆ
ಹಾ ಓಕೆ ಇವಾಗ ಡೆಕೋರೇಷನ್ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಈಗಿನ ಜನ್ರೇಷನ್ ಅಲ್ಲಿ ಆಗಿನ ಇದ್ರಲ್ಲೆಲ್ಲಾ ಆತರ ಏನು ಇರಲಿಲ್ಲ
ಸೂ
ಆದ್ರೆ ಇವಾಗಡೆ ಡೆಕೋರೇಷನ್ ಅದು ತುಂಬಾ ಇಂಪಾರ್ಟೆಂಟ್ ಆಗಿದೆ ಹೆಂಗಪ್ಪಾ ಅಂದ್ರೆ ಒಂದು ಬರ್ತ್ಡೇ ಆಗಿರ್ಬಹದು ವೆಡ್ಡಿಂಗ್ ಅ ಸರಿ ಆಗಿರ್ಬಹದು ಮದ್ವೆಗಳಗಂತೂ ಕೇಳದೆ ಬೇಡ ಅಷ್ಟು ಡೆಕೋರೇಷನ್ಸ್ ಮಾಡ್ತಾರೆ ರಿಸೆಪ್ಷನ್ ಗಳಲ್ಲಿ ಮತ್ತ ಏನಾದ್ರು ಫ್ಯಾಮಿಲಿ ಫಂಕ್ಷನ್ನು ಮತ್ತೆ ಆ ಬರ್ಡೇ ಇತ್ತಂತದಿಕ್ಕೆಲ್ಲಾ ಹ ಜಾಸ್ತಿ ಡೆಕೋರೇಷನ್ನ ಜಾಸ್ತಿ ಇ ಮಾಡ್ತಾರೆ ಹೌದಲ್ವಾ ಈಗ ಸೊ ಈಗ ನೀವು ಆಹ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಸೊ ನಿಮ್ಗೆ ಹೆಂಗ ಅನಿಸುತ್ತೆ ಅದ್ರ ಬಗ್ಗೆ
ಅದ್ರ ಬಗ್ಗೆ ಏನ್ ಚೆನ್ನಾಗೆ ನಡೀತದೆ ಬಂಡ್ವಾಲು
ಹ್ಮ್
ಹಾ ಅದ್ರಲ್ಲಿ ಏನು ಹೇಳಂಗಿಲ್ಲ ಎಲ್ಲಾ ಚೆನ್ನಾಗ್ ಬರುತ್ತೆ ಎಲ್ಲ ಆರ್ಡ್ರಗಳು ಬರುತ್ತೆ ಮದ್ವೆ ಮತ್ತೆ ಬರ್ತಡ ಈ ಸೀಮಂತ್ ಮತ್ತೆ ಆರ್ತಿ ಫಂಕ್ಷನ್ ಎಲ್ಲ ಇರುತ್ತಲ್ಲ ಅದ್ರಲ್ಲೆಲ್ಲಾ ಬರುತ್ತೆ ಲಾಭ
ಹಾ ಈ ಮ್ಯಾರೇಜದಕ್ಕೆಲ್ಲ ಎಷ್ಟು ತಗೋತಿರ ಅಮೌಂಟು ಮತ್ತೆ ಯಾವ ತರ ಪ್ರಾಫಿಟ್ ಬರುತ್ತೆ ನಿಮ್ಗೆ ಎಷ್ಟು ಲಾಸ್ ಆಗುತ್ತೆ ಅಥವಾ ಏನಾದ್ಲಾಭ ಅವೃತ ಯಾವಥರ
ಲಾಭ ಬರುತ್ತೆ ಲಾಭ ಬಂದಷ್ಟ ಎಷ್ಟು ಲಾಸ್ ಆಗುತ್ತೆ ಕೂಲಿ ಬಾಡಿಗೆ ಜಲವಾತಿಗೆಲ್ಲ
ಅಂದ್ರೆ ವೆಹಿಕಲ್ಲ ಮತ್ತೆ ನೀವು ಅಲ್ಲಿ ಮೇಂಟೇನ್ ಮಾಡೋ ಮೇಂಟೆನೆನ್ಸ್ ಹಸು ಅದೆಲ್ಲಾ ನೋಡಿದ್ರೆ ಲಾಭನು ಬರುತ್ತೆ ಇದಾಗ ನಷ್ಟ ಚೆನ್ನಾಗುತ್ತೆ ಅಂತ ಹೇಳ್ತಿದ್ರ ಹಾ ಈಗ ನೀವು ಮತ್ತೆ ಇದು ಫ್ಲವರ್ಸ್ ಮತ್ತೆ ಪ ಐಟಮ ಅದೆಲ್ಲಾ ಯಾವ್ ತರ ತಗೊಂಡಂಬತೀರ ಎಲ್ಲಿ ಪರ್ಚೇಸ್ ಮಾಡ್ತೀರ
ಶೂ ಪರ್ಚೇಸ್ ಮಾಡ್ತೀವಿ
ಹಾ
ಹಾ
ಹಾಗ ಡೆಕೋರೇಷನ್ ಅಂತ ಬಂದಾಗ ಅಲ್ಲಿ ಜನ್ಗಳೆಲ್ಲ ಚೆನ್ನಾಗ್ ರೆಸ್ಪಾನ್ಸ್ ಮಾಡ್ತಾರೆ ನಿಮಗೆ ಈಗ ಅವ ಒಬ್ರು ಮನೆಗ್ ಹೋಗಿರ್ತೀರಾ ಡೆಕೋರೇಟ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಅಲ್ಲಿ ಇಲ್ಲಿ ಅವರು ಜನಗಳು ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರಾ.
ಹ ಚೆನ್ನಾಗ್ ರೆಸ್ಪಾನ್ಸ್ ಮಾಡ್ತಾರೆ ಚೆನ್ನಾಗುವ ಮತ್ತೆ ಊಟ ನೋಡ್ಕೊಳೋರೆ ಎಲ್ಲ ಚೆನ್ನಾಗಿರ್ತಾರೆ. ಹಾ.
ಹ್ಮ್ ಡೆಕೋರೇಟಿವ್ ಅನ್ನೋದು ಇವಾಗ ಒಂಥರಾ ಈಗ ಈಗಿನ ಜನ್ರೇಷನ್ ಅಲ್ಲಿ ತುಂಬಾ ಅಟ್ರಾಕ್ಟಿವ್ ಆಗಿರಬೇಕು ಏನಕ್ಕೆ ಆದ್ರೂ ಈಗ ಒಂದು ಪಾಪದೊ ನೇಮ್ ಕಟ್ತೀವಿ ಅಂತ ಅಂದ್ರು ನೇಮ್ ಈಗ ಒಂದ ಒಂದ ದಿನ ಫಂಕ್ಷನ್ ಇಟ್ ಕೊಂಡಿದಿವವಿ ಆ ನೇಮ್ ಅಲ್ಲಿ ಆ ನಮ್ಮ ಪಾಪದ ಒಂದು ಐಲರ್ಟ್ ಆಗಿರ್ಬೇಕು ಫನ್ಮು ಅಂತ ಹೇಳ್ಬಿಟ್ಟು ಅದಕ್ಕೆ ಒಂದು ಡೆಕೋರೇಟ್ ತರ ಮಾಡ್ಸೋದು ಆತರ ಎಲ್ಲಾ ಮಾಡಾಡೋದು ನಿಮ್ ಕಡೆನ ಇದೆ ಅಲ್ವಾ.
ಹಾ ನಮ್ ಕಡೆೇನೂ ಇದೆ.
ಹಾ ಈಗ ನೀವು ಈಗ ಒಂದ್ಸಲ ಹೋಗಿ ಅವ್ರ ಮನೆಗಳು ವಿಸಿಟ್ ಮಾಡ್ತೀರ ಅಲ್ವಾ ಈಗ ಅವ್ರು ಆರ್ಡರ್ ಕೊಟ್ಟು ಹೋಗ್ತಾರೆ. ನೀವ ವಿಸಿಟ್ ಮಾಡ್ತೀರಾ ಆ ಟೈಮಲ್ಲ ಎಲ್ಲಾ ಯಾವ ತರ ಹೋಗ್ತೀರ ಅಂದ್ರೆ ಅವ್ರು ನೈಟ್ ಹತ್ತಲ್ಲಿ ಹೋಗ್ತ ಹೇಳ್ತಾರೆ ಡೆಕೋರೇಟ್ ಮಾಡಕ ಆ ಟೈಮಲ್ಲ ಎಲ್ಲ ಯಾವತರ ಮಾಡ್ತೀರಾ.
ಆ ಟೈಮ್ ಅಲ್ಲ ಎಲ್ಲಾ ನೈಟ್ ಹತ್ ಒಬ್ದಾಗ.
ಹ್ಮ್.
ಅಲ್ಲಿ ಹಾಲ್ಟ್ ಆಗೋದು.
ಹ ಅಂದ್ರೆ ಬೇರೆಯವರು ಒ ಆದ್ರೆ ನಿಮ್ ಕಡೆ ಕೆಲ್ಸ ಮಾಡ್ತಾರಲ್ಲ ಅವ್ರಲ್ಲಾ ಹೋಗಿರ್ತಾರ. ಹಾ.
ಹ ಅವರೆಲ್ಲ ಹೋಗಿರ್ತಾರೆ.
ಹಾ ಅಂದ್ರೆ ಅವ್ರಿಗೆ ಊಟ ಮತ್ತೆ ಅವ್ರಗೆ ಖರ್ಚಿಗೆಲ್ಲ ಅಂದ್ರೆ. ಹಾ ಅಂದ್ರೆ ಈಗ ಡೆಕೋರೇಟ್ ಅಂತ ಹೇಳಿರ್ತಾರಲ್ಲ ಅವ್ರ ಮನೆಗಳಲ್ಲ ಹೇಳಿರ್ತ. ಾರೆ.
ಅವ್ರ ಮನೇಲ್ಲೇ ಹೇಳಿರ್ತಾರೆ ಎಲ್ಲ ಒಬ್ಬೊಬ್ರು ಊಟ ಮಾಡಲ್ಲ ಅಂದ್ರ ಹೊರ್ಗಡೆಯಿಂದ ಪಾರ್ಸಲ್.
ಹ್ಮ್ ಪಾರ್ಸಲ್ ತಂದಕ ಕೊಡ್ತಾರೆ ಸೊ ನೋಡಿ ಇವಾಗ ಒಂದು ಜೀವನ ಅಂತ ಅಂದ್ರೆ ಊಡೆಕೋರೇಟ್ ಡೆಕೋರೇಟ್ ಕೂಡ ಮಾಡ್ತಾ ಇದಿರ ಅಂಥದ್ರಲ್ಲೂ ಕೂಡ ನಿಮಗೆ ಬೇಕಾಗೈತೆ ಅದು.
ಹಾ
ಹಾ ಇವಾಗ ಡೆಕೋರೇಟಿವ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ತ್ತ ಹೇಳುದ್ರೆ ಇವಾಗ ಒಂದು ಹುಡ್ಗಿಗೆ ಎಷ್ಟು ರೆಡಿ ಮಾಡಿರ್ತಿವಿ ಅದ್ರ ಲುಕ್ ಕ್ಕು ಬಂದು. ಅದೇ ತರ ಇರ್ಬೇಕು ಅನ್ನೋದು ಒಂದು ಇನ್ಸೆಂಟಿವ್ ಇರ್ತೈತೆ ಮದ್ವೆೆ ಗಂಡ್ಗಾಗಿರ್ಬೋದು ಹೆಣ್ಣಗಾಗಿ ಆಬೋದಲ್ವಾ ಅವ್ರು ಯಾವ ತರ ಯಾವ ಯಾವ ತರ ಇಷ್ಟ ಪಡ್ತಾರೆ ಅದೇ ರೀತಿನ ರೋಸ್ಗಳೆಲ್ಲ ಆಗಿರ್ಬೋದು ಅಥವಾ ಫ್ಲವರ್ ಪಫಾಟ್ಗಳಾಗಿರ್ಬೋದು ಆ ಮತ್ತೆ ಇದು ಹಾ ಒಂಥರ ಹೊಗೆ ಟೈಪ್ ಅಲ್ಲಿ ಬರ್ತೈತ್ತಲ್ಲ.
ಹಾ ಇದು ಸ್ಮೋಕಿಂಗ್ ಇದು
ಹಾ ಆತರ ಟೈಪ್ ಆಗಿರ್ಬೋದು ಅಂದ್ರೆ ಒಬ್ಬೊಬ್ರು ಯಾವತರ ಅಂದ್ರೆ ಅವ್ರ ಆ ಡ್ರೆಸ್ ಕ ಕಲರ್ ಯಾವ್ ತರ ಇರ್ತೈತೆ ಅದೇ ತರದಲ್ಲಿ ಡೆಕೋರೇಷನ್ ಕೂಡ ಮಾಡ
ಹಾ ಅದೇ ತರದದಲ್ಲಿ ಮಾಡಸ್ಕೊಂತಾರೆ.
ಹಾ ಹ್ಮ್ ಓಕೆ ಆಮೇಲೆ ಡೆಕೋರೇಟಿವ್ ಅಂತ ಬಂದಾಗ ನೀವು ಯಾವ್ಯಾವ್ ತರ ಡೆಕೋರೇಷನ್
ಇದು ಒರ್ಜಿನಲ್. ಫ್ಲವರು ಮಾಡ್ತೀವಿ ಪ್ಲಾಸ್ಟಿಕ್ ಫ್ಲವರು ಮಾಡ್ತೀವಿ ಅವ್ರು ಯಾವ್ ತರ ತೋರಿಸಸ್ತಾರೆ ತರ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್.
ಹಾ ಒರ್ಜಿನಲ್ ಅಂದ್ರೆ ಈಗ ನೀ ನೀ ಹೂಗಳೆಲ್ಲ ತಂದಬಿಟ್ಟು ನೀವೇ ಮನೇಲೆ ಪ್ರಿಪೇರ್ ಮಾಡಿ
ಹ ಹಾ ಹಂಗು ಮಾಡ್ತೀವಿ ಇಲ್ಲ ಹೊರ್ಗಡೆ ಹಾಡರುೂನು ಮಾಡ್ತೀವಿ ಮ ಪೇರ್ ಮಾಡ್ತೀವಿ ಹೊರ್ಗಡೆನ ತರ್ತಿವಿ.
ಹ್ಮ್ ಅಂದ್ರೆ ಈವಾಗ ಮನೇಲೆಲ್ಲಾ ಪ್ರಿಪೇರ್ ಮಾಡ್ತಿರ್ತಿಲ್ಲಾ ಡೆಕೋರೇಟಿವ್ ಮಾಡಕ ಅದೆಲ್ಲ ಟೈಮ್ ಎಲ್ಲ ಎಷ್ಟು ಹಿಡಿಯುತ್ತೆ ನಿಮ್ಗೆ.
ಟೈಮ್ ನೈಟ್ ಹನ್ನೆರಡು ಗಂಟೆ ಒಂದ್ ಗಂಟೆ ಆದ್ರೂ ಆಗ್ಬಹದು.
ಹಾ ಅಂದ್ರೆ ಈಗ ಮನೆಯ ಜನ ಎಲ್ಲಾ ಸೇರ್ಕೊಂಡು ಅದನ್ನ ಪ್ರಿಪೇರ್ ಮಾಡ್ತೀರ ಹ ಅಂದ್ರೆ ಈಗ ಹೋಗಿ ಮೈಸೂ ಮೈಸೂರ್ ಹೋಗಿ ಹೋಗಿವ ಫ್ಲವರ್ ಫ್ಟ್ ಎಲ್ಲ ತಂದಿರ್ತಾರೆ ನಿಮ್ ಕಡೆೆಯವ್ರು ಅದ್ ಮೇಲೆ ಕುೂತ್ಕೊಂಡ ಎಲ್ಲಾ ಪ್ರಿಪೇರ್ ಮಾಡ್ತರ ಅವ್ರಿಗೆ ಯಾವ್ ತರ ಬ ಆಥರ ಅವ್ರಿಗೆ ಹಂಗ್ ಮಾಡ್ಕೊಡ್ತೀರಾ ಡೆಕೋರೇಟಿವ್ ಐ ಅಂದ್ರೆ ಈ ಈ ಪ್ಲಾಸ್ಟಿಕ್ ಫ್ಲವರ್ ಐಟಮ್ ಗಳು ಅಂದ್ರೆ ಆದ ಯಾವ ತರ ಮಾಡ್ತೀರಾ ಅಂದ್ರೆ ಮನೆ.
ಮೆ ತರ್ತಾರೆ.
ಹಾ ಫುಲ್ ಸೆಟ್ಟು ರೆಡಿಮೇಡ್ ಇರುತ್ತೆ ಅದನ್ನೇ ತಂದು.
ಹ್ಮ್.
ಈಗ ಮ್ಯಾರೇಜ್ ಎಲ್ಲಾ ಮುಗ್ದಾದ್ಮೇಲೆ ಆ ಡೆಕೋರೇಟಿವ್ ಐಟಮ್ ಎಲ್ಲಾ ನಿಮ್ಗೆ ವಾಪಸ್ ಕೊಡ್ತ ತಾರ ಅಥವಾ ಅವ್ರ ಇಕಂತಾರ.
ಒರಿಜಿನಲ್ ಫವರ್ ಆದ್ರೆ ಅಲ್ಲೇ ಬಿಟ್ಬಿಡ್ತಾರೆ ಪ್ಲಾಸ್ಟಿಕ್ ಆದ್ರೆ ನಾವೇ ತೊಂಬರೋದು.
ಹಾ ಅದೇ ನೀ ಯೂಸ್ ಬರಲ್ಲ ಅಂತ ಹೇಳ್ಬಿಟ್ಟ ನ ಅಂದ್ರೆ ನೀವು ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಲ್ಲಾ ಅಂದ್ರೆ ಅದ್ರ ತಕ್ಕನಾಗಿ ನಿಮ್ಗೆ ಅಮೌಂಟ್ ಕೊಟ್ಟಿರ್ತಾರ ಅವರು.
ಹಾ ಕೊಟ್ಟಿರ್ತಾರೆ ಅದ್ ತ ಅದ್ಬ್ರ ತಕ್ನಾಗೆ ಕೊಟ್ಟಿರ್ತಾರೆ.
ಹಾ ಈಗ ವೆಡ್ಡಿಂಗ್. ಅಂತ ವೆಡ್ಡಿಂಗ್ ಈಗ ಮದ್ವೆೆಗೆ ಅಂತ ಮಾಡಸ್ಕೊಂಡಿರ್ತಾರಲ್ಲ. ಹ ಅದಕ್ಕೆ ಅಮೌಂಟ್ ಎಲ್ಲಾ ಎಷ್ಟು ಬೀಳ್ತೈತಿ.
ಅಮೌಂಟ್ ಎಲ್ಲ ಒಂದು ನಲ್ವತ್ತು ಮೂವತ್ತೈದ್ ಹಂಗ್ ಬಿಡುತ್ತೆ.
ಹ್ಮ್. ಆತರ ಬೀಳುತ್ತೆ ಮತ್ತೆ ಜಸ್ಟ್ ಇವಾಗ ಎಂಗೇಜ್ಮೆಂಟ್. ಎಲ್ಲಾ ಅಂತಂದ್ರೆ ಸಿಂಪಲ್ ಆಗಿ ಡೆಕೋರೇಟ್ ಮಾಡಿರ್ತ ಸೊ ಅದಕ್ಕೆಲ್ಲ ಯಾವ್ತರ ಪ್ರಿಪೇರ್ ಮಾಡಿ ಯಾವ್ತರ ಎಷ್ಟ ಇನ್ವೆಸ್ಟ್ಮೆಂಟ್ ತಗೋತೀರಾ.
ಅದಿಕ್ಕೆಲ್ಲ ಒಂದು ಹತ್ತು ಮತ್ತೆ ಹನ್ನೆರಡು ಹದನೈದು ಹಂಗ್ ತಗೊಡ್ತೇವಿ.
ಹ್ಮ್.
ಹ್ಮ್.
ಅಂದ್ರೆ ಈಗ ಟೂ ಡೇಸ್ ಆದ್ನು ಅವ್ರ ಕಡೆ ಈ ಡೆಕೋರೇಟ್ ಅನ್ನೋದು ಅವ್ರ ಕಾಂಟೆಕ್ಟ್ ಮಟ್ಟಲ್ಲಿ ಇರ್ತೀರಾ ನೀವು.
ಹೌದು.
ಹ್ಮ್ ಅಂದ್ರೆ ಇವ ಡೆಕೋರೇಷನ್ ಮಾಡಕ್ ಹೋಗಿದ್ದ ಸ್ಪಾಟ್ ಲ್ಲಿ ಎಷ್ಟು ಜನ ವರ್ಕ್ ಮಾಡ್ತಾರೆ.
ಅಲ್ಲಿ ಒಂದು ಐದು ಆರು ಜನ.
ಹ್ಮ್.
ಹ್ಮ್.
ಹ್ಮ್ ಚೆನ್ನಾಗಿ ಅವ ಅಂದ್ರೆ ಅವ್ರರಿಗೆಲ್ಲಾ ನೀವು ಅವ ಅವಿಗೆ ಮನಿ ಕೊಡ್ತೀರ ಅಲ್ವಾ ಆ ಡೇ ಲೆಕ್ಕದಲ್ಲಿ ಕೊಡ್ತೀರಾ ಅಥ್ವಾ ತಿಂಗಳ ಲೆಕ್ಕದಲ್ಲಿ ಕೊಡ್ತೀರಾ.
ಇಲ್ಲ ಡೇಲ್ಲೆಕ್ಕೋದಲ್ಲೇ ಕೊಡ್ತೀವಿ.
ಹ್ಮ್. ಆದ್ನು ಎಷ್ಟು ಕಷ್ಟ ಅಲ್ವಾ ಡೆಕೋರೇಟ್ ಮಾಡ್ಬೇಕು ಅಂತ ಅಂದ್ರುನು ತುಂಬಾ ಅದ್ರಲ್ಲಿ ಕಲೆ ಇರ್ಬೇಕು ಲ್ವಾ ಕಲೆ ಇದ್ರೆನೆ ಅದಕ್ಕೊಂದು ಬೆಲೆ ಅಂತ ಹೇಳ್ತಾರಲ್ಲ ಅದೇ ರೀತಿಯಾಗಿ ಕಲೆ ಅನ್ನೋದಿದ್ರೆ ಎಲ್ಲಿ ಎಲ್ಲಿ ಬೇಕಾದ್ರೂ ಯಾವ ಟೈಮಲ್ಲಿ ಆದ್ರೂ ಬೇಕಾದ್ರೂ ಹೋಗಿ ನಾವ್ ತೋರ್ರಿಸಬೋದಲ್ವಾ ಕಲೆನ.
ಹೌದೌದು.
ಹಾ ಈಗ ಯಾರಾದ್ರೂ ಒಬ್ಬರು ಒಬ್ರು ಮಿಸ್ ಆಗಿರ್ತಾರ ಅಂತ ಟೈಮ ಅಲ್ಲಿ ನೀವ ನ್ ಮಾಡ್ತೀರಾ ಡೆಕೋರೇಟ್ ಮಾಡೋ ಟೈಮ ಅಲ್ಲಿಗ ಎಮರ್ಜೆನ್ಸಿ ಏನೋ ಇರ್ತೈತೆ ಅಂತ ಟೈಮ್ ಅಲ್ಲಿ ಡೆಕೋರೇಷನ್ ಮಾಡಕ ಏನ್ ಮಾಡ್ತೀರಾ.
ಮಾಮೂಲಿ ಇಂದ ಸ್ವಲ್ಪ ಜನ ಇರ್ತಾರಲ್ಲ ಅವ್ರನ್ನ ಸೇರ್ಸ್ಕೊಂಡ್ ಮಾಡ್ತೀವಿ ಅಷ್ಟೇ.
ಅಂದ್ರೆ ಒಂದುೂವರು ಟೂ ಅವರ್ಸ್ ಲೇಟ್ ಆಗ್ಬಹುದು ಅದ್ರಲ್ಲಿ ಆ ಇರೋ ಜನಗಳೆಲ್ಲ ಮೈಂಟೈನ್ ಮಾಡ್ಕೊಂಡ್ ಹೋಗ್ತಿರಂತಯ್ತು.
ಹ.
ಎಲ್ಲ ಏನು ಡೆಕೋರೇಷನ್ ಅನ್ನೋದ ಏನು ಬೇಕಿರ್ಲಿಲ್ಲ. ಬಟ್ಟ ಈಗನ್ ಜನ್ರೇಷನ್ ಎಲ್ಲಾ ಅಂದ್ರೆ ಈಗ ಏನ್ ಮಾತಾಡ್ಬೇಕಂದ್ರೆ ಜನ್ರೇಷನ್ ಬರ್ಲೇಬೇಕಲ್ವಾ.
ಹೌದು ಹ್ಮ್.
ಡೆಕೋರೇಟ್ ಮಾಡ್ಬೇಕಾದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿ ಕಲೆ ಗೊತ್ತ ಇರ್ಬೇಕು ಮತ್ತೆ ಫ್ಲವರ್ಸ್ ಎಲ್ಲ ಯಾವ್ ತರ ಇರ್ಬೇಕು ಅನ್ನೋದು ನ ಗೊತ್ತಾಗುತ್ತೆ.
ಹಾ.
ಹೂ ಇವಾಗ ಡೆಕೋರೇಷನ್ ಮಾಡೋ ಟೈಮ್ ಅಲ್ಲಿ ಅಲ್ಲಿ ಅವರ ಕಡೇರ ಏನಾದ್ರು ಇರ್ತಾರ ಅಂದ್ರೆ ಈಗ ಈ ತರಾನೇ ಮಾಡ್ಬೇಕು ಅಂತ ಜೊತೇಲ್ಲೇ ಇರ್ತಾರ ಅಥವಾ ನಿಮ್ ಹಿಂದೆ ಜಸ್ಟ್ ಪಿಕ್ಚರ್ ತೋರ್ಸಿ ಏನಾದ್ರು ಹೇಳ ಹೊಂಟೋಗಿರ್ತಾರೋ . ಅವ್ರ ಈಗ ನೀವು ಅಲ್ಲಿ ಕೆಲ್ಸ ಮಾಡೋ ಟೈಮ್ಲ್ಲಿ ಏನು ಅವರು ಇರೋದಿಲ್ಲ ಹಾ ಹ್ಮ್. ಅಂದ್ರೆ ಈಗ ಒಳ್ಳೆ ರೆಸಪ ಪನ್ಸ್ ಕೂಡ ಬರುತ್ತೆ ಒಳ್ಳೆ ಅಮೌಂಟ್ ಕೂಡ ಸಿಗುತ್ತೆ ಡೆಕೋರೇಷನ್ ಅನ್ನೋದ್ರಲ್ಲಿ.
ಹೌದು.
ಹ್ಮ್ ನೋಡಿ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಡೆಕೋರೇಷನ್ ಅನ್ನೋದು. ಈಗೊಂದ್ ಪಾಪ ಊಟ್ ಆ ಈಗೊಂದು ಪಾಪ ಪ್ಪು ಊಟ್ಟದ್ರು ಕೂಡ ಹ್ ಮನೆಗೆ ವೆಲ್ಕಮ್ ಮಾಡ್ಬೇಕಂದ್ರೆ ಡೆಕೋರೇಷನ್ ನಂಗ್ ಬೇಕೇ ಬೇಕು ಫ್ಲವರ್ ಫ್ಲವರ್ ಅಲ್ಲಿ ಮನೇಲೆನೆ, ಸಿಂಪಲ್ ಆಗಿ ಅವ್ರಗ್ ಗೊತ್ತಿರೋ ಅದ್ರಲ್ಲ ನ ಡೆಕೋರೇಷನ್ ಮಾಡ್ಕೊಂಡಿರ್ತಾರೆ. ಒಬ್ಬೊಬ್ರು ಅಮೌಂಟ್ ಇರಲ್ಲ ಅವರು ಕೂಡ ಏನ್ ಮಾಡ್ತಾರೆ ಅಂದ್ರೆ ಮನೆ ನೆ ಸಿ ಸಿಂಪಲ್ ಆಗಿ ಏನೋ ಅಷ್ಟ ಇಷ್ಟು ಇನ್ವೆಸ್ಟ್ ಮಾಡ್ಬಿಟ್ಟು ಟು ಬೇಕಾದನ ಸಾಮಗ್ರಿಗಳು ತಂದ್ಬಿಟ್ಟು ಮನೆಯಲ್ಲಿ ಬರ್ಡ್ ಸೆಲೆಬ್ರೇಷನ್ ಅಂತ ಹೇಳ್ ಬಿಟ್ಟ ಸಿಂಪಲ್ ಆಗಿ ಡೇ ಡೆಕೋರೇಶನ್ ಕ ಮಾಡಿರ್ತಾರ ಅಲ್ವಾ ನೀವು ಕೂಡ ನೋಡಿರ್ತೀರಾ ಅಂತ ಟೈಮ್ ಅಲ್ಲಿ. ಅಂತ ಟೈಮಲ್ ನಿಮಗೆ ಏನಾದ್ರು ಈಗ ಯಾರೋ ಒಬ್ಬರು ಹೆಲ ಕೇಳ್ತಾರೆ ಈಗ ನಮ್ಮ ಹತ್ರ ಅಷ್ಟತ್ತೊಂದ ಅಮೌಂಟ್ ಇಲ್ಲ ಮಾಡ್ಕೊಡಿ ಅಂತ ಕೇಳಿದಾಗ ನೀವು ಮಾಡ್ಕೊಟ್ಟಿರ್ತೀರಿ ದಾ.
ಹಾ ಮಾಡ್ಕೊಡ್ತಿವಿ ಒಂದು ಐದ್ ಸಾವಿರ ನಾಲ್ಕ್ ಸಾವಿರನೂ ಮಾಡ್ಕೊಡ್ತೀವಿ.
ಹೂ ಅಂದ್ರ ಅವ್ರು ಎಷ್ಟು ಕೇಳ್ತಾರೆ ಅಷ್ಟುನ ಮಾಡ್ ಕೊಡತೀರಾ ಅಂದ್ರ ಕಡಿಮೆ ಇನ್ವೆಸ್ಟ್ಮೆಂಟ್ ಅಲ್ಲಿ ಮಾಡ್ಕೊಡ್ ಸಿರಾ
ಆ ಸಿಂಪಲ್ ಆಗಿ ಕೇಳಿ ಇದ್ರೆ ಮಾಡ್ಕೊಡ್ತೀವಿ.
ಹೂ ಓಕೆ ಓಕೆ ಥ್ಯಾಂಕ್ಯು.
ಥ್ಯಾಂಕ್ಯು.
ಈಗ ಎಷ್ಟ ಮಗಾ ಹೊಡದತಾರ ಗೊತ್ತಾ?